ನಮಸ್ತೆ
ಹಲೋ
ನಮಸ್ತೆ ಹಲೋ ನಮಸ್ತೆ ನಮ್ಮ ಹೆಸರು ಕೋಮಲ ಅಂತ ನಿಮ್ಮ ಹೆಸರೇಏನು
ಹಮ್ಮ ಹೆಸರುಷ್ಟ
ಹೌದಾ
ಹೇಗಿದ್ದೀರಾ
ವಿ ನೀವ್ ಹೇಗಿದ್ದೀರಾ
ಎಲ್ಲ ಆಯ್ತಾ ಹಾ ನಾನ್
ಹಾ ಆಯ್ ಹಾ ಆಯ್ತು ನಿಮ್ದ ಆಯ್ತಾ
ಹಾ ಆಯ್ತು
ಹ್ಮ ಮತ್ತೆ ಏನ್ ಮಾಡ್ತಿದ್ದೀರಾ ಏನು ಸಮಾಚಾರ ನಿಮ್ದು
ನಮ್ದ ಏನಿಲ್ಲ ಸುಮ್ನೆ ಮೊಬೈಲ್ ನೋಡ್ತಿದ್ವಿ ನಿಮ್ಮ ಹತ್ರ ಮಾತಾಡೋಣ ತಾ ಮಾತಾಡ್ತ
ಹೌದಾ
ಸ್ನಾಯಕ್ಸ್ ಎಲ್ಲ ಆಯ್ತು ಅಂದ್ರೆ
ಹಾ ಊಟ ಎಲ್ಲ ಆಗಿದ್ದೇವೆ ಚೀಟಿ ಎಲ್ಲ ನಿಮ್ದು ಏನ್ ತಿಂದ್ವಿ ಮಧ್ಯಾಹ್ನ ಊಟ
ನಾವ ಹಲೋ ನೀವು
ಹಾ ಹೌ ತಮ ಕ
ಹೌದಾ ಟೊಮೆಟೊ ಇಷ್ಟೇನಾ ನಿಮ್ಗೆ ಟಮೆಟೊ ಬತು
ಇಲ್ಲ ನಮ್ಗೆ ದೋಸೆ ಅಂದ್ರೆ ಇಷ್ಟ ನಿಮ್ಗೆೇನ್ ಇಷ್ಟ
ನಮ್ಗ ದೋಸೆ ಅಂದ್ರನ ಇಷ್ಟ ಇಲ್ಲ ನಂಗೆ
ಯಾಕೆ
ಏನ ಒಥರ ದೋಸೆ ಇಷ್ಟ ವರ್ಷ ತಿಂದು ತಿಂದು ತಿಂದು ಅದ್ರ ಮೇಲೆ ಬೇಜಾರಾಗಿದೆ ನಂಗೆ ಬೇಡ ಅನ್ಸುತ್ತೆ ದೋಸೆ ಅಂದ್ರೆ
ಹೌದಾ ಮಸಾಲೆ ದೋಸೆನ ಇಷ್ಟ ಇಲ್ವಾ ನಿಮ್ಗೆ
ಹಾ ಮಸಾಲ ದೋಸೆ ಇಷ್ಟತ ಇದೆ ನಾರ್ಮಲ್ ದೋಸೆ ಇಷ್ಟ ಇಲ್ಲ ಅಂದ್ರೆ ಸುಮ್ನೆ ಮಾಡ್ತ್ರಾರಲ್ಲ ನಾ ದಾ ದೋಸ ಇ್ತಾ ಇಲ್ಲ ನಂಗೆ
ಹೌದಾ
ಹ್ಮ್ ಮತ್ತೆ ನಂಗೆ ಏನ್ ಇಷ್ಟ ಅಂದ್ರೆ ಅಂದ್ರೆ ಅದ್ರಲ್ಲಿ ಇಷ್ಟ ಇಲ್ಲ ನಂಗೆ ಮಸಾಲೆ ದೋಸೆ ಈ ತರ ಎಲ್ಲಾ ನಂಗೆ ಇಷ್ಟನೇ ಇಲ್ಲ ನಂಗೆಲ್ಲಾ ಚಿಕನ್ ಮಟನ್ ಅಂದ್ರೆ ಇಷ್ಟ ನಗೆ
ಹೌದಾ ಅದ್ರಲ್ಲಿ ಏನ ಇಷ್ಟ ನಿಮ್ಗೆ
ನಮಗದ್ರಲ್ಲ ಬಿರಿಯಾನಿ ಕುಷ್ಕ
ಹಾ
ನ ಮತ್ತೆ ಸೇ ಅಸಿ ಲಾಲ ಅ ಚಿಕನ್ ಲಾಲ ಕಪ್ ಈತರ ಎಲ್ಲ ಇಷ್ಟ ಹಪ್ಪು
ಮತ್ತೆ ನಮಗುನು ಇಷ್ಟ ಬಟ್ ನಮ್ಗೆ ಕುರಿ ಮಾಂಸ ಅಂದ್ರೆ ಇಷ್ಟ ಇಲ್ಲ ಬರಿ ಒಿದಷ್ಟೇ ತಿಂತೀವಿ ನಾವು ದ ಚಿಕನ್ ಲಾಲಿಪಾಪ್ ಇ ಅದ್ರಲ್ಲಿ ವೆರೈಟೀಸ್ ಎಲ್ಲಾ ತುಂಬಾನೇ ಇಷ್ಟ
ಹ್ಮ್
ಹ್ಮ್ ತುಂಬಾನೇ ಇಷ್ಟ ಪಡ್ತೀವಿ ಮತ್ತೆ ಹೇಳ್ಬೇಕು ನಿಮ್ ಕುಟುಂಬ ಈಥರ ಎಲ್ಲಾ ಹೇಗಿದ್ದಾರೆ ಎಲ್ಲೋಗಿದ್ರಿ ಪ್ರವಾಸ ಎಲ್ಲ ಹೋಗಿದ್ದ ಹೋಗಿದ್ದೀರಾ ಇನ್ ನಿಮ ಕುಟುಂಬದಲ್ಲಿ ಯಾರ್ಯಾರ ಇಷ್ಟ
ನನ್ ಕುಟುಂಬದವರು ಅಂದ್ರೆ ನಂಗೆ ನನ್ಂದ್ರೆ ಇ ತನಮ್ಮ ಅಪ್ಪ ಅ ಇಷ್ಟೇ ಯಾರು ಇಷ್ಟೇ ಅಲ್ಲಾನೆ
ಹೌದಾ
ಹ್ಮ್ ನಿಮ್ಗೆ
ನಮಗೂನು ನಾವ್ ಅಪ್ಪ ನಮ್ಮಮ್ಮ ನಮ್ಮ ಅಜ್ಜಿ ಎಷ್ಟ ನಗೆ
ನಂಗೆ ಏನೋ ಅಜ್ಜಿ ಇದೆಲ್ಲಾ ನಂಗೆ ಇಷ್ಟಾನೇ ಇಲ್ಲ
ಹ್ಮ್ ಹ್ಮ್
ಹೇಳ್ಬೇಕು ನಿಮ್ಮ ದಿನಚರಿತ್ರೆ ಹೇಗಿತ್ತು ಇವತ್ ಇವತ್ತಿಂದು
ಚೆನ್ನಾಗಿರ್ಲಿಲ್ಲ ಇವತ್ತು ನಮ್ ನಮ್ಗೆ ಹುಷಾರಿಲ್ಲ
ಆಸ್ಪತ್ರೆ ಆಸ್ಪತ್ರೆಗೆ ಹೋಗಿದ್ರಾ
ಜತ್ರೆಗೆ ಹೋಗಿಲ್ಲ ಹೋಗ್ಬೇಕು ಇವತ್ತು
ಹೋಗ್ ಬನ್ನಿ ಮತ್ತೆ ಹುಷಾರಿಲ್ಲ ಅಂದ್ರೆ ಹಾಗೆ ಇರ್ತೀರಾ
ಹೋಗ್ಬೇಕು ಹ್ಮ್ ಮತ್ತೆ ನಿಮ್ದ್ ಹೇಗಿತ್ತು ದಿನಾಚರಿತ್ರೆ
ನಮ್ದು ಅಷ್ಟೊಂದು ಏನ್ ಚೆನ್ನಾಗಿದ್ದೀರಿಲ್ಲ ಪರವಾಗಿಲ್ಲ ಒಂದ ಮಟ್ಟಕ್ಕೆ
ಹ್ಮ್ ಹ್ಮ್ ಹೌದಾ ಅಂತ
ಮತ್ತೆ ಸಮಾಚಾರ
ಹ
ಮತ್ತೆ ಸಮಾಚಾರ ನಿಮ್ದು
ನಮ್ದ ಏನ್ ಸಮಾಚಾರ ಇಲ್ಲ ನೀವೇ ಹೇಳ್ಬೇಕು
ನಮ್ದು ಏನಿಲ್ಲ ನೀವ್ ಹೇಳ್ಬೇಕು
ವಸಕ್ಕೆ
ನ ನಾವು ಮುಂದಿನ ನಮ್ಮ ಒಂದಿನ ಪ್ರಯಾಣ ತಿರುಪತಿಗ್ ಹೋಗ್ಬೇಕಂತ ಇದ್ದೀವಿ ಹ ಮತ್ತೆ ಚಿಕ್ಮಂಗ್ಳೂರ್ ಕಡೆಗೆ ಹೋಗ್ಬೇಕಂತ ಇದ್ದೀವಿ
ಹ್ಮ್ ಈಗ ಈಗ ಈಗರು ತುಂಬಾ ಹಿಸ್ ಇರುತ್ತಲ್ವಾ ಅಷ್ಟು ನೋಡ್ದಂಗ ಅನ್ಸಲ್ಲ ಅನ್ಸ್ತೇತಿ
ಇಲ್ಲ ಅದ ಅದಿಕ್ಕೆ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಹೋಗ್ಬೇಕು ಅಂತ
ಹೌದಾ ನಾನು ಸುಮಿಗ್ ಹೋಗ್ತೀರ ಅನ್ಕೊಂಡೆ ಅಂದ್ರೆ ಈಗ ಅಷ್ಟು ಚೆನ್ನಾಗಿರಲ್ಲ ಇದು ವಾತಾವರಣ
ಹಾ ಅದಿಗೆ ಮಳೆಗಲ್ಲ ಸ್ಟಾರ್ಟ್ ಆದ್ಮೇಲೆ ಹೋಗ ವಿ ಈಗೇಲ್ಲ ಸ್ಟಾರ್ಟ್ ಆಗಿದೆ ನಮ್ ನಮ ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ಅದಾದ್ಮೇಲೆ ಆ ಕಡೆ ಎಲ್ಲಾ ಚೆನ್ನಾಗ್ ಅನ್ಸದ್ಮೇಲೆ ಹೋಗ್ತೀವಿ
ಹ್ಮ್
ಮತ್ತೆ ಮೈಸೂಗ್ ಹೋಗಿದ್ದೀವಿ
ಹ್ಮ್
ಹ್ಮ್
ಮೈಸೂರ್ಗ್ ಹೋಗಿದ್ರಾ ಮ ಮೈಸೂರಲ್ಲಿ ಏನ್ ನೋಡ್ಕೊ ಬಂತಿ
ಚಾಮುಂಡಿ ದೇವಸ್ಥಾನಕ್ ಹೋಗಿದ್ವಿ ಬೆಟ್ಟಕ್ ಹೋಗಿದ್ವಿ ನನ್ನ ಸ್ನೇಹಿತೆನ ಭೇಟಿ ಆಗ್ದ
ಹ್ಮ್
ಒಂಥರ ಒಂದ ಕಡೆ ಹೋದಾಗ ಸ್ನೇಹಿತನ ಭೇಟಿಯಾದ್ರರು ತುಂಬಾ
ತುಂಬಾ ಯಾಕಂದ್ರೆ ನನ್ ಸ್ನೇಹಿತಾ ನನ್ ಸ್ನೇಹಿತ ಅಲ್ಲೇ ಕಾಲೇಜಿಗೋಗ್ ರೋದು ಅವರಿಗೂ ತುಂಬಾ ಖುಷಿ ಆಗ್ತಿತ್ತು ನಮಗು ಹೋಗಿ ಮಾತಾಡ್ಸಿ ಈತರ ಹಲ್ಲಿ ಹೊರಗಡೆ ಎಲ್ಲ ಸುತ್ತಾಡಿ ಚೆನ್ನಾಗ್ ಅನ್ತ ಹ ಹ್ಮ್
ಹ್ಮ್ ನಮಗು ಇಷ್ಟಷ್ಟತಾಯತ ಸುತ್ತದು
ಹ್ಮ್ ಮತ್ತೆ ಏನಾದ್ ಮುಂದೆ ಮುಂದಿನ ದಿನಗಳಲ್ಲಿ ಹೋಗಿ ಸ್ನೇಹಿತರ ಜೊತೆ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿ
ಹ್ಮ್ ಹ್ಮ್ ಬನ್ನಿ ನೀವು ಹೋಗೋಣ ಜೊತೆಗೆ
ಹಾ ನೀವ್ ಕತ್ರ ನಾವ್ ಬರ್ತೀವಿ ಆತರ ಏನಿಲ್ಲ
ಚೆನ್ನಾಗ ಹಲೋ
ಹಾ ಹೇಳಿ
ಬನ್ನಿ ಹೋಗೋಣ ಅದ್ರಲ್ಲಿ ಏನಿದೆ ಕರ್ಕೊಂಡ್ ಹೋಗ್ತೀವಿ
ಲ್ಲ ಪ್ಲಾನ್ ಮಾಡಿನ ಹೋಗುವ ಬರ್ತೀವಿ ನಾವು ಸಹ ಒಂದು ಹತ್ತು ಜನ ಇಲ್ಲ ಐದ್ ಆರ್ ಜನ ಹೋದ್ರುನು ಚೆನ್ನಾಗ್ ಅನ್ಸುತ್ತೆ
ಹ್ಮ್
ಹೊಸ ವರ್ಷಕ್ಕೆ ಎಲ್ಲಿ ಹೋಗಿದ್ದೀರಿಲ್ವಾ ನೀವು ಈ ವರ್ಷದಲ್ಲಿ
ಎಲ್ಲಿಗೂ ಹೋಗಿಲ್ಲ ಅದೇ ಫಸ್ಟು ನನ್ ಟ್ರೈನ್ ಜೊತೆ ಹೋಗದೆ ನನ್ ಸ್ನೇ ಜೊತೆ ಹೋಗಬಂದ್ರೆ ಬೇರೆ
ಹೌದಾ
ಹ್ಮ್
ಮತ್ತೆ ಸಮಾಚಾರ ಮತ್ತೆ ಹೇಗಿದೆ ನಿಮ್ಮ ಶಿಕ್ಷಣ
ಹ್ಮ್
ಹೇಗಿದ್ದೆ ನಿಮ್ಮ ವಿದ್ಯಾಭ್ಯಾಸ
ಹ ವಿದ್ಯಾಭ್ಯಾಸ ಹೇಳ್ತೀರಾ ಸಾಕಾಗಿದೆ ವಿದ್ಯಾಭ್ಯಾಸ ಪರೀಕ್ಷೆ ಬರ ಇದಲ್ವಾ ತುಂಬಾ ಸಾಕಾಗಿದೆ
ಹಾ ಹಾ ಹಾ ಮುಂದೆ ಕೆಲ್ಸಕ್ ಹೋಗ್ತೀರಾ ಇಲ್ಲ ವಿದ್ಯಾಭ್ಯಾಸ ಮುಂದುವರಿಸತ
ಮುಂದೆ ಒದಸ್ತೀವಿ ಇನಾರ್ದು ಇನ್ನ ಗೊತ್ತಿಲ್ಲ ಆಮ್ಮೇ ಯಾವತರ ಇದ್ರೆ ಯಾವತರ ಹ್ಮ್ ಹಂತ
ಹೇಳ್ಬೇಕು ನೀವೇ
ನಮ್ದೇನಿದೆ ನೀವ ಹೇಳಿ
ನಮ್ದ ಏನಿದೆ ಏನ ಮುಂದವರ್ಸ್ಬೇಕ ಅನ್ಕೊಂಡಿದ್ದೀವಿ ವಿದ್ಯಾಭ್ಯಾಸನ
ಹೌದಾ
ಹಾ ಹೌದು
ಹಾಾಲೇಜ್ ಹಗಿದೆ ನಿಮ್ ಕಾಲೇದು ವಾತಾವರಣ ಕಳಜ ಕಡೆ ವಾತಾವರಣ
ಹೌದಾ
ಹ್ಮ
ಹಾ ಹೇಳಿ ಕೇಳಿಸ್ತಿದೆ
ಕಡೆ ವಾತಾವರಣ ಹೇಗಿದೆ
ಕಾಲೇಜಿಗಿನ ಕಡೆ ವಾತಾವರಣ ಸಮಾಜೆ ಇದೆ ನಿಮ್ಮ ಕಡೆ ಹೇಗಿದೆ
ನಮ್ಮ್ ಕಡೆ ತುಂಬ ಒಂತರ ಅದ್ ಕಡೆ ಬಿಸ್ತು ಅಲ್ಲ ಇದ್ ಕಡೆ ಕಡಿನೂ ಅಲ್ಲ ತಂಪ ಇದೆ ತಂ ತಂಪಗಿದೆ
ಹಾ ಹೌದಾ
ಹ್ಮ್
ಹ್ಮ್ ಮತ್ತೆ
ಹೇಳ್ಬೇಕು
ಹೇಳ್ಬೇಕು ನೀವೇ ನಮ್ದೆಲ್ಲ ಏನಿದೆ. ನಿಮ್ಹ ಏನಿದ್ರು ತಿನ್ನೋದು ಮಲ್ಗೋದು ಈಗ. ಪರೀಕ್ಷೆಗಳಿವೆ ಹಾ ಹೌದು ಹೌದು ನಮ್ಗೆ ವಿದ್ನೆ ಇದು. ನಿದ್ದೆ ಮಾಡೋದಂದ್ರೆ ತುಂಬಾ ಇಷ್ಟ ಹಾ.
ಮಕ್ಕೋ
ಹೋಲ್ಡ್
ನಿಮ್ಗೆ ಸೂರ್ಯ ಮುಳುಗೋದು ಇಷ್ಟನ ಸೂರ್ಯ ಹೇಳೋದು ಇಷ್ಟನ.
ಹ ಏನ್ ನಮಗ ಎರಡು. ನಮ್ಗೆ ಎರಡುೂ ಇಷ್ಟಾನೇ ಹಾ. ನನ್ಗೆ ಸೂರ್ಯ ಮುಳಗೋದು ಇಷ್ಟ.
ಹೌದಾ ಯಾಕೆ ಅದೇ ಇಷ್ಟ ನಿಮ್ಗೆ.
ಅದು ಒಂಥರ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಪ್ರಕೃತಿ.
ಹ್ಮ ಓಕೆ. ಹ್ಮ್ ಮತ್ತೆ ನಿಂಗೆ ಇಷ್ಟವಾದ. ಕಲರು
ನಮ್ಗ ಪಿಂಕ್ ಕಲರ್ ಬ್ಲಾಕ್ ಕಲರ್.
ಹಾ ಏನೇ ಹೆಂಗೆ ಬರೆದೆ ಹಾ ಮತ್ತೆ. ಇಲ್ ದಿಲ್ಲ ವೇಸ್ಟ್ ಡೇ.
ಮತ್ತೆ ನಿಮ್ಮ ಸಮಾಚಾರ ನಿಮ್ಗೆ ಯಾವ್ ಕಲರ್ ಇಷ್ಟ. ಏನ್ ಮಾಡ್ತಿದ್ದೀರಾ ಹ್ಮ್
ನಿಕೆ ಹಾ ಒಂತರ ಸ್ಕಿನ್ ಕಲರು. ಹ್ಮ್ ಆಯ್ತರ ಬ್ಲೂ. ಸೈ ಬ್ಲೂ ಕಲರ್ ಅಂದ್ರೆ ಇಷ್ಟ.
ಹ್ಮ್ಮ್ ಹ್ಮು ಹುಂ ಈ ತರ ಫ್ರೆಂಡ್ಸ್ ಮತ್ತೆ ಹಾಸ್ಟೆಲ್ ಹೋಗೋದು ಆಥರ ಏನ್ ಈಸ್ಕೊಂಡಿದ್ದೆ.
ಹಾ ತರ್ತರವೆಲ್ಲಾ ನಮ್ಗೆ ತುಂಬಾ ಇಷ್ಟ
ನಮ್ಮ ನಮ್ಮ ಏನಾದರು ನಿಮ್ಮ ಜೊತೆ ಮಾತಾಡಿದಕ್ಕೆ ತುಂಬಾ ಸಂತೋಷವಾಯಿತು. ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು.
ಹ್ಮ್ ಧನ್ಯವಾದಗಳು.